ಏನ್ ಮಾಡತೀಪ
ಏನ್ ನೋಡ್ರಿ ಸುಮ್ಕೂತಿವಿ ಇಲ್ಲೇ
ಲಾಸ್ಟ್ಲಿ ಬರ್ತೇಂದ್ರ ಹಿ ಬರ್ಬೇಕಂದ ಬರ್ಬೇಕ ಬರ್ಬೇಕ ಜನ ಬರ್ಬೇಕ ಇಗ ಜಾಸ್ತಿ ಇದ್ದಿದ ಹೇಳಿಲ್ಲಾ ಯಾರ ನಮ್ಮವರು ಯಾರ ಅವ್ರಗಷ್ಟೇ ಹೇಳಿವೆ
ಹೇಳಿದಣ ಯಾರಿಗೆ
ಯಾರಿ ಹೇಳಿಲ್ಲ ಸಿದ್ದ ಬಿದ್ದ ಯಾರಿಗೆ ಹೇಳಿಲ್ಲ
ಹಾ
ಹರಿ
ಹಂಗೆ ಕೂಡ ಒಬ್ಬನಿಗೆ ಹೇಳಿದ್ರ ನಾಕ
ನಾಲ್ಕೈ ಮಂದಿ ಬರ್ತವೆ ಮತ್ತದ್ರ ಬಟ
ಹ್ಮ್
ಇಗ ಅದಕ್ಕೆ ಬಿರಿಯಾನಿ ಹಾ ಹಾ ಹ್ಮ್ ಸುನತ ಬ ಅಲ್ಲ ನಾನ್ ಹಂಗ ೆ ಇ ಸ್ಟ ಆ ಸ್ೀಟ್ ಹ ವಿ ಎಲ್ಲ ಬಿರಾನಿ ಹ
ಬಿರಿಯಾನಿ ಆಟಾ ಎಷ್ಟ ಕೆಜಿ ಕುಡಸನ್ ಚಿಕನ್
ಅಕ್ಕೆತ ಪೂ ಕವು ಬಕಿ ಬುಲೆಟ್
ಹ ಸರಿಯಾಗಲ್ಲ
ಹ ಚಲ ಚ ಅವರ್ ಗೊ ನವಿ ಅವ್ರರರ ಹ್ಮ ಏನ್ ಹೊ ಹೊಲ್ ಹಚ್ಚರ ನ್
ಹೊಲಾ ಹಚ್ಚಿವ ಅವಾಗ ಹೊಲ ಬಾಳತನ ಐತ್ಲಿ ಒಂದ ನಾಕಐದು
ಹ್ಮ್ ಯ ಚ ಚ ್
ಅಲ್ಲ ಬಿ ಅತನ ಬಂದ್ರ ಬೀಜ ಹಾಿರ್ತವ ನ ನೀನ್ ಓ್ತ ಎಕ್ಸ್ಪ
ಹ ಎಲ್ಲ ಈ ಮಾಡ್ತವಿ ಏನ್ ಮಾಡ್ತಿ ಈಗ ಬರಾನೆ ಹಲ್ಲ ನಮೇಗ ಮತ್ತ ಟ್ಯಾಂಕರ್ ಟ್ಯಾಂಕರ್ಬೇಕ ಸಡ್ಜಸ್ಟ್ ಟ್ಯಾಂಕ ಟ್ಯಾಕರ್ ನೀರ್ ಬಿಡಕಿನ ಬಳಿ ಬಂದಾಗ ಮೂಲಕ ಎರಡ್ನೂರ ಅ ಅದ್ರ ಬಾಡಿಗೆ ಐನೂರ ಹಾಗಲ್ಲ ನೀರ್ ಕುಡ್ತ
ಹ ಏರಿ ಭೂಮಿ ರೀ ಒಂದ್ ಟ್ಯಾಂಕರ್ಗ ಒಂದ್ ಒಂದ್ ಇಪ್ಪತ್ ಪುಟ್ ಜಾಗ ಬದ
ಹಾಸ್ಟಲ್ ಮ್ಯಾಗ ಇದ ಐಟ್ ಹತ್ರ ಬರ್ಬೋದಲ್ ಇಲ್ಲ ಇ
ಹ್ಮ್
ಹಾ
ಮುಂದ
ವಟ್ ನೋಡಲ್ ನೋಡೋ ಬರ್ಬೆಕ್ ಇಲ್ಲಿ
ಲಿಸ್ಟ್ ಆದಾಗೆ ಹೋಗ್ಲಾರದ ಮಗ ನಿನ್ ಇನ್ನ ಅವಾಗ ಏನ್ ಹೋಗ್ತಿ
ನೋಡಂ ಹೆಂಗ್ ಅರಾ ಆಗ್ಲಿ ಸೆಕೆಂಡ್ ಇಯರ್ ಈಗ್. ಹಂ ಹಾ ಈ ವರ್ಷ ಮುಗಿತ್ಪಾ ಅಂದೇ.
ಆಯ್ತಾಯ್ತ ಮತ್ತೆ ಎಕಾಡಿ ಮುಗಸ್ಕಂಡ್ ಹೋಗ್ಬೇಕಾ.
ಇಲ್ಲ ರಿಸ್ಯಮ್ ಮಾಡಿಕೇಶಿಂದು ಸರ್ ಗ ಏನ ಇದ್ರಗ ನೋಡ್ತೇನ ಅಂದಾರ್ ಬ್ಯಾಂಕ್ನಾಗ್ ಗಿಂಕ್ನ್ಯಾಗ್ ಎಲ್ಲಿ ಅರಾ ಎಲ್ಲಿ ಮಾಡ್ತಾರೆ. ಮಾಡನ್ ಮಾಡಿಕೊಡ ನಂಗೂ. ಇಲ್ಲೇ ಪಿ ಮಿಡಲ್ ಹಂಗೆ ಇದ ಈ ಕಡೆ ಹೆಸರು ಒಂದ್ ಕಡೆ ನೇಮ್ ಒಂದ್ ಕಡೆ ಹೆಸರು ಹ್ಮ ಹ್ಮ್ ಹೇಗಿದೆ
ಬೇಜಾನ ಬರ್ತಾವ ಬಿಡ ಹಂಗೇನಿಲ್ಲಾ ಎಮ್ ಎಸ್ ವರ್ಡ್ ಅಪ್ಲಿಕೇಶನ್ ತಕೊಂಡ ಮಾಡ್ಬೋದು ಮಾಡಿದ್ರೆ ಮೊಬೈಲ್ದಾಗ ಬೇಜಾನ ನೋಟ್ಸ್ನಾಗ ಆದ್ರ ಮಾಡ್ಬೋದು.
ನೋಡ್ಸನಾಗ ಮಾಡ್ ನ ಒಂದು ಹ್ಮ್ ಮತ್ತ ಏನದ ಬ್ಯಾಳ ಒರಿಜಿನಲ್ ಹ್ಮ ಮಾಡ್ತದರೆ ಹ್ಮ್ ಹೇಳ್ರಿ ಹ್ಮ ಈ ಕಡೆ ಮಾಡಿದೆ ಮುಂದೆ ಕಡೆ. ಫೈನಾನ್ಸ್ ಗೆ ಪೈಡ್ ಬ್ಯಾಂಕ್ಸ್ ಪೈಡ್ ಬ್ಯಾಂಕ್
ಗಾಡಿ ಬೇಕಾತ್ತು ಫೈನಾನ್ಸ್ ಗಾದ್ರು
ನೋಡಮ್ರಿ ನೋಡಮ್ ಹೆಂಗಾನ ಆದ್ರು ಈಗ ಅಲ್ಲಿಗಿ ಆಗಂತಂದಾರಿ ಈಗ್ ಅಪ್ ಅಂತ್ ಇವು ವೆರಿಫಿಕೇಶನ್ ಮಾಡ್ ತವು ಇನ್ನು ಹಿಡ್ಕಲ್ ಹಿಟಿಕಲ್ ನೋಡ್ಬೇಕ್ ಗುಲ್ಬರ್ಗ್ ಕ್ಕ್ ಹೋಗುಮು ಅಂತ ಲೆಕ್ಕ ಹಾಕಿ ಬರಿ ಎಕ್ಸ್ಟ್ರಾ ಪೆಂಡಿಂಗ್ ಹಿದ್ರಿ ನಮ್ಮ ಮಾಮರ ಆದ್ರಾಗ್ ಇಲ್ಲಿಲ್ರಿ ಕೆಲ್ಸದಾಗಿಗ. ಯಾರ ಹೇ ಆಗ್ಯಾರಿ.
ಎಕ್ಕಡ ಹೋಗ್ಯಾನ್ ಮಾಮ
ನಮ್ಮುರೆ ಎಗ್ಗ್ ಯಾಕ್ ಎಂ ಸ್ಯಾಂಡ್ ಹೊಡಿತಿವಲ್ರಿ ಕಾಂಟಾ ರೋಡಿನವ್ ಹ ಎಂಬತ್ತ್ ಸಾವ್ರ. ಮತ್ತ ನ ಮೂಡಿ ಮೂಡಿ ಬರೋರಾ ಅಕ್ಕೆ
ಹ್ಮ್ ನಡೆಯಲ್ಲ ಹಂಗಾದ್ರ
ಹಾ ಹೇಳ ಮಸಗ ಹ ಅಲ್ಲಿ ಎಲ್ಲಿ ಹೋಗಿ ಬರ್ಲಕ್ಕಟ್ಟ
ಒಂದ್ ಐದ ಸಾವಿರ
ಇಲ್ಲ ಹ ಅಲ್ಲಿ ಹ್ಮ್ ಮೆ ಮಾಡಬೇಕು ಬಂದ ಸರ ಅಷ್ಟ ಮೂರ್ ಟೈಮ್ ಇರುದಾ ನೂರು ಹ ಇತ ಹತ ಮನೆ ಎಲ್ಲ ರೂಮ್ ಗೇಮ್ ಎಲ್ಲ ಗೆ ಮೂರ್ ತಿಳ ಸಾಕ ಮೂರ್ ತಿಳಲ್ ತಗೊ್ಬಿಡ್ತನಿ ಅದ್ರಾಗ ನಮ್ಮ್ರನ ಯಾರ ಹಾಕಿಲ್ಲ ಅವರು ಅದಗ ಅದೇ ಮಾಡಬ ಮಾಡಿ ಬಿಡ್ಬ ಕಿ
ಮನುಷ್ಯರಿಗಿಂತ ಗಾಡಿ ಜಾಸ್ತಿ
ಗಾಡಿ ಜಾಸ್ತಿ ಆಗ್ ಅವಾ ಎಲೆಕ್ಟ್ರಾನಿಕ್ ಜಾಸ್ತಿ ಆ ಹ ಎಲೆಕ್ಟ್ರಿಕ್ ಒಂದ್ ದಿನ ಊತ ನಾಲ್ಕ ದಿನ ಅ ಬರ ಭ ಸ ಜಾಸ್ತಿ ರ ಬೊ ಯದು ಅ ಕೋ ಮಾಡ್ತ ಹ ಬಂದು ಆರು ತಿಂಗಳು ಆರು ತಿಂಗಳು ಹಿವ ಮೂರು ತಿಂಗಳು ಆತ ಮೂರ್ಕು ತಿಗಳು ಮತ್ತರ ಬರ್ತಾರ ಇಲ್ಲಿ ಮಣಿ ಕಾಟದ ಇದ್ದಲ್ವಾ ಯ ನಾ ಸ್ವಲ್ಪಣ್ಣ ನಿನ್ಗೆ ಗಂಡಿರ್ಕೊಂಡ ಮಾಡ್ದಂಗೆ ಎಲ್ಲ ಟ ಮಾಡ ಸೈ ಕೆಳಗೆ ಎಲ್ಲಮೂಟೆಗೆ ಕಲ್ಸ ಕೊಡೋದು
ಸ್ಕಿಲ್ ಇರ್ಬೇಕು ಮೊದಲ್
ಆಲ್ರೆಡಿ ಯಾರ ಇಿಲ್ಲ
ಯಾಕ
ಹ ಯಾ ಎಲ್ಲ ಸಿಲ್ಲ ಅಲ್ಲಿ ಹೋಗಿ ಎಲೆಕ್ಟ್ರಿಯನ್ ಕರ್ಕೊಂಡ್ ಹಾ ಊಟನ ಸ್ವಲ್ಪ ಸರಿಯಾಗ ಆಗ್ತಿಲ್ಲ
ಹ್ಮ್
ಹೊರಗೆ ಹೋಗ್ಬಿಡಲ್ಲ ಸ ಹೊರಗೆ ಹೋಗಕ್ ಬಿಡಲ್ಲ ಪ್ಲಂಬಿಂಗ್ ಎಲೆಕ್ಟ್ರಿಷಿಯನ್ ನ ಈ ನಾನಲ್ಲಿ ಕನ್ ಹಂಗ ಇಲ್ಲಿ ಎಲೆಕ್ಟ್ರಿಷನ್ ಮಾಡನಲ್ಲಾ ಐಟಿ ಕಲೇಜ್ ದು ಅದು ಇದೆ ಐಟ ಕಲ್ ಹೆಂಗ ಗಗೆೇಶ ನಾಲ್ಲ ಅವರು ನೋಡಿದ್ರ ಸರ್ ಏನಾಗಿಲ್ಲ ಹ ಹೇಳಗ್ಿ ನ ಅಲ್ಲ ತಾ ಬಾಯ ತಾಯ್ ಬಾಯಳ್ಳ ಮನ ಬ
ಹ್ಮ್ ಹ್ಮ್ ಪ್ರಾಕ್ಟಿಕಲ್ ಮಾಡಸಿದ್ರ ಪ್ರಾಕ್ಟಿಕಲ್ ಅ ಏನ್್ರ ಎಲೆಕ್ಟ್ರಿಷನ್ ಕೈ ಹಿಡ ಆರಾಮ್ಸ ಮನುಷ್ಯ ಬದ್ಕಬಹುದಾ ಹೆಂಗಿದ್ರ ಎಲೆಕ್ಟ್ರಾನಿಕ್ ಜಾಸ್ತಿ ಆಗ್ಲತ್ತ ಫ್ಯಾನ್ ಮನಿ ಎಸಿ ಗಿಸಿ ಅಂತ ಏನ ಒಂದ್ ಬರ
ಹಾ ಹ್ಮ್ ಬರ್ತಿದ್ದ ಅ ಸ್ವಲ್ಪ ಫ್ರಿಜ ಇಂದು ಇ ಇದು ಯಾವನ್ ನೋಡ್ಕೊಂಡ ಕಲ್ತೀವ ಅಂದ್ರೆ
ಈಗ ಎಲ್ಲರ ಮನ್ಯಾಗ ಆಗ್ಲತ್ತವಳ ಸಾಮಾನುಗಳು ಜಗ್ಗಿ ಆಲತ್ತಾವ ದಿನ ಒಬ್ಬ್ರ ಮನ್ಯಾಗ ಆದ್ರರು ಒಂದ್ ಸಣ್ಣ ಕೆಲ್ಸ ಆದ್ರ ಇರದೆೇ
ಎತ ಅಲ್ಲ ಆಲ್ಮೋಸ್ಟ್ ಆಲ್ ರೌಂಡ್ ಎಲ್ಲಾ ಕಲ್ತು ಬಂದ್ರೆ ಕಷ ಬಗೆಸ್ ಕಾಲಿ ಕುಂದ್ರಲ್ಲ
ಕಾರ ಹಂಗ ಕೊಡ್ತ ಹಂಗೆ ಹೊಸ ಮನಿಗಳು ದಿನಕ್ಕ ದಿನ ಎಲ್ಲಾ ಏರ್ಲತವ
ಬರ್ತ ಆಯ್ತ ಬ ಮಾಡ್ತೀರಾ
ಹ